ಹಲೋ ಹಲೋ ಹಾ ಹಾಯ್ ಕ್ ಚೆನ್ನಾಗಿದ್ದೀನಿ ನೀವು.
ನಾನು ತುಂಬಾ ಚಲೋ ಆಗಿ ಖುಷ್ ಖುಷಿ ಆಗಿದ್ದೀನಿ ಮತ್ತೆ ಏನ್ ಮಾಡ್ತಿದ್ದೀರ.
ಇನ್ನೇನ್ ಮಾಡದು ಸುಮ್ಮನೆ ಕೂತಿದ್ದೆ.
ಆಕ್ಚುಲಿ ನೀನಿಗ್ ನೆನಪಿದೀಯಾ ನಾವ್ ಇಬ್ರು ಕೊಡಚಾದ್ರಿ ಟ್ರಕ್ಕಿಂಗ್ ಹೋಗಿದ್ವಿ ನನ್ ಫ್ರೆಂಡ್ಸ್ ಜೊತೆ.
ಆ ಆ ಚೆನ್ನಾಗಿತ್ತು ನೆನ್ಪಿದೆ.
ಹ್ಮ್ ಅದಂತೂ ಮರೆಯಲಾಗ್ ದ ಒಂದು ಒಳ್ಳೆ ಸುಂದರವಾದ ಅನುಭವ ಅಲ್ವ.
ಓಹ್ ತಕ್ಕತಾಗಿತ್ತು ಫಸ್ಟ್ ಟ್ರೆಕ್ಕಿಂಗ್ ನಮ್ದದು.
ನಂದ್ ಕೂಡ ಫಸ್ಟ್ ಟೈಮೆ ನನಗಂತೂ ಅಲ್ಲಿ ಬಂದಿದವರು ಯಾರು ಗೊತ್ತಿಲ್ಲ ಆಲ್ಮೋಸ್ ತರ್ಟೀನ್ ಮೆಂಬರ್ಸ್ ಹೋಗಿದ್ದು ನನ್ ಫ್ರೆಂಡ್ ಒಬ್ರೇ ಗೊತ್ತಿತ್ತು ಅದ್ ಬಿಟ್ರೆ ನೀವು. ಸೊ ಒಂಥರ ಡಿಫ್ರೆಂಟ್ ಆಗ್ ಚೆನ್ನಾಗಿತ್ತದು.
ಅದೊಂದು ಚೆನ್ನಾಗಿತ್ತು
ಹ ಹ್ಮ್ ಹೆಂಗ್ ಹೋಗಿದ್ವಿ ಅಂತೆಲ್ಲ ನಿಮಗ್ ನೆನ್ಪಿದಿಯಾ ಇಲ್ಲಿಂದ ನಾವು ನನ್ನ ನಿಮ್ಮನ್ ಪಿಕ್ ಮಾಡ್ಕೊಂಡು ನನ್ ಫ್ರೆಂಡ್ ಮನೆಗ್ ಹೋಗಿ ಮತ್ ಅಲ್ಲಿನ್ ಆ ಅಲ್ ಗಾಡಿಗ್ ಹೋಗಿ ಅಲ್ಲಿಂದ ಟ್ರ ಒನ್ ಅಲ್ಲಿ ಮನೆ ಆ ಪ್ಲೇಸು ಆ ವೆದರು ತುಂಬಾ ಚೆನ್ನಾಗಿತ್ತು ನಂಗ್ ಇಷ್ಟ ಆಯ್ತು
ಪ್ಲಸ್ ನಮ್ಗೆ ಸಡನ್ ಪ್ಲಾನ್ ಅದ್ರುದೆಲ್ಲ.
ಹೌದು ತುಂಬಾ ಚೆನ್ನಾಗಿತ್ತು ಅಹ್
ಸಡನ್ ಸಡನ್ ಆಗಿ ಹೋಗಿದ್ದು.
ಹ ಆಕ್ಚುಲಿ ಅದು ಹೆಂಗಾಯ್ತಂದ್ರೆ ಆ ಅವನ್ ಫ್ರೆಂಡ್ಸ್ ಇಬ್ಬರು ಯಾರೋ ಬರ್ಲಿಲ್ಲ ಅಂದ್ಬಿಟ್ಟು ನನ್ನ ಕಾಲ್ ಮಾಡಿದ್ದ ನಾನು ಒಬ್ಬಳೇ ಇದ್ದೆ ಅಂದ್ಬಿಟ್ಟ ನಿಮ್ನ ಕೇಳಿ ಸದ್ಯ ನೀವ್ ಬರ್ತೀನಿ ಅಂದಿದ್ರಿ ಇಲ್ಲ ಅಂದಿದ್ರೆ ಕಷ್ಟ ಆಗ್ತಿತ್ತು. ನಾನ್ ನಮ್ಮ ಮನೇಲಿ ಒಪ್ಸಿ ಹಿಂಗ ಹೆಂಗ ಕಟ ಕಟಕ ಅಂತೆಲ್ಲಾ ರೆಡಿ ಮಾಡ್ಕೊಂಡ್ ಬ್ಯಾಗ್ಸ್ ಎಲ್ಲಾ ಸು ಹೊರಟಿದಾಯ್ತು ಒಂತರ ಚೆನ್ನಾಗಿತ್ತು ಒಳ್ಳೆ ಅನುಭವ ಅದಂತು. ನಾನು ಫಸ್ಟ್ ಟೈಮ್ ಅಷ್ಟು ದೊಡ್ಡು ಟ್ರಕ್ ಮಾಡಿದ್ದು. ನನ್ ಕಾಲೆಲ್ಲಾ ಶೂ ಎಲ್ಲ ಹಾಳಾಗಿತ್ತು ಬಸ್.
ಬ ಬರೀ ಕಾಲಲ್ ನಡೆದ್ರ ಅನ್ಸುತ್ತೆ.
ಇಲ್ಲ ಇಲ್ಲ ಶೂ ಹಾಕೊಂಡಿದ್ದೆ ಬಟ್ ಅದು ಡ್ಯಾಮೇಜ್ ಆಗಿತ್ತು ಅದ ಶೂ.
ಓಕೆ ಓಕೆ.
ಹ್ಮ್ ಅದಕ್ಕೆ ಹಂಗಾಗಿತ್ತು.
ಅಲ್ಲಿ ಫಾಲ್ಸ್ ಎಲ್ಲಾ ಇರ್ತಿತ್ತಂತೆ ಬಟ್ ನಾವ ಹೋಗೋ ಟೈಮ್ ಅಲ್ಲಿ ಫಾಲ್ಸ್ ಎಲ್ಲ ಕ್ಲೋಸ್ ಆಗಿತ್ತು.
ಹೌದು ನಾವು ಹೋಗಿದ್ ರಾಂಗ್ ಟೈಮ್ ಇತ್ತು ನಾನು ಇನ್ನೊಂದ್ಸಲ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಸೇಮ್ ಅದೇ ಪ್ಲೇಸಿಗೆ ಬಟ್. ಜೀಪಲ್ಲಿ ಹೋಗಿದ್ವಿ. ಅದಾದ್ಮೇಲೆ ಟೂ ಕಿಲೋಮೀಟರ್ ಟವಾಕ್ ಮಾಡಿದ್ವಿ ಆವಾಗ ಫಾಲ್ ಸಿಕ್ಕಿತ್ತು ನಂಗೆ.
ಓ ಹೌದಾ.
ಹೌದು.
ನಾ ಹೋಗಿದ್ದ ಫೆಬ್ರವರಿ ಟೈಮ್ ಅಲ್ಲಿ ಸೊ ಅವಾಗ. ಸಮ್ಮರ್ ಸೀಸನ್ ಅಲ್ಲ ಫಾಲ್ಸ್ ಎಲ್ಲಿ ಇರುತ್ತೆ.
ಹ್ಮ್ ಚೆನ್ನಾಗಿತ್ತು ಫೆಬ್ರವರಿಲ ಹೋಗಿದ್ದು. ನಂಗ ಡೇಟ್. ಡೇಟ್ ಎಲ್ಲಾ ನೆನಪಿಲ್ಲ ಆಹ ನಮ. ಫುಡ್ಡು ಅಲ್ಲೇ ಎಲ್ಲಾರು ಕ್ಯಾಂಪೇನ್ ಮಾಡ್ಕೊಂಡ್ ತಿಂತಾ ಇದ್ವಿ. ಓ. ಅವಾಗೆಲ್ಲಾ ಟೈರ್ಡೇ ಆಗ್ತಿಲ್ಲ ಇಲ್ಲ ಸುಮ್ಮನೆ ಆತತಿದ್ವಿ ಆಕ್ಚುಲಿ ಇರೋದೆೇ. ಕಮ್ಮಿ ಬಟ್ ನಾವ್ ಎಕ್ಸ್ಟ್ರಾ ನಡೆದಿದ್ವಿ ಅನ್ಸುತ್ತೆ ಕಿಲೋಮೀಟರು. ರೋಡ್ ರೋಡ್ ಗೊತ್ತಾಗ್ದಲೆ ಅಲ್ಲಿ ಎಲ್ಲ ಹೊಸ ಹೊಸ. ಪರಿಚಯಗಳಾದ್ರರು.
ಎಲ್ರೂನು.
ಹೌದು ಹೊಸ ಅನುಭವ.
ಅವ್ರೆಲ್ಲ ತಂದಿದ್ರು. ಫ್ರೂಟ್ಸ್ ತಂದಿದ್ರು ಚಪಾತಿ ಜಾಮ್ ಆಮೆಲ್ಲ ತಂದಿದ್ರು ಅವರು.
ಹ್ಮ್ ನಾವ್ ಏನು ಎತ್ಕೊಂಡ್ ಹೋಗಿರ್ಲಿಲ್ಲ ಹಂಗೆ ಹೋಗಿದ್ವಿ ಚಾಕ್ಲೇಟ್ಸ್ ಏನು ಇರ್ಲಿಲ್ಲ ಅಂದ್ರ ಮಾತ್ರ. ಆಕ್ಚುಲಿ ನಮ್ದಂದು ಸಡನ್ ಪ್ಲಾನು.
ಹ ಅದ ಪ್ರೀ ಪ್ಲಾನ್.
ಅವ್ರ್ದೆಲ್ಲ ಪ್ರೀ ಪ್ಲಾನ್ ಆಗಿರೋದ್ರಿಂದ. ಸೊ ಅವರು ಎಕ್ಸ್ಟ್ರಾ ಏನೇನೋ ತಗೊಂಡ್ ಬಂದಿದ್ರು. ನಮಗೆ ಯಾವ ತರ ಅನುಭವ ಆಗ್ಲಿಲ್ಲ. ಒಂಥರ ಚೆನ್ನಾಗಿತ್ತು ಬಿಡಿ ಹೊಸ ಪರಿಚಯ. ಹ್ಮ್. ಹ ಅದು ಬಿಟ್ರೆ ನಂಗೆ ನೆಕ್ಸ್ಟ್ ಇಷ್ಟ ಆಗಿದ ಅಂದ್ರೆ. ಇದು ನಾವು ಇನ್ನೊಂದ್ಸತಿ ಟ್ರಕ್ ಮಾಡಿದ್ವಿ. ಆಲ್ಮೋಸ್ಟ್ ಅರುಣಾಚಲಂ ದೇವಸ್ಥಾನ ಅಣ್ಣಾಮಲೈ ಅಂತ. ಆತಾ ಇದೆ ಆ ನೀಯರ್.
ಬೇಕು.
ಹೌದು ಅದೊಂತರ ಎಕ್ಸ್. ಎಕ್ಸ್ಪೀರಿಯನ್ಸ್ ಅದು ತುಂಬಾ ಚೆನ್ನಾಗಿತ್ತು ನಂಗ ಇಷ್ಟ ಆಯ್ತು. ಹ್ಮ ಇಟ್ಸ್ ನೈಸ್ ಎಕ್ಸ್ಪೀರಿಯನ್ಸ್ ಹೌದು. ಆದ್ರೂ ಇದ ಈ ಸೀಸನ್ಲ್ಲೆಲ್ಲಾ ಹೋಗ್ಬಾರ್ದು ಫುಲ್ ಬಿಸ್ಲ ಇರುತ್ತ ಆಯ್ತಾ. ಫೋರ್ಟಿಒನ್ ಒಂದು ಡೆಲಿಶಿಯಸ್ ಡಿಗ್ರಿ ಡಿಗ್ರ ಬಿಸಿಲ ಇರುತ್ತೆ. ಸೊ. ಈ ಟೈಮ್ ಬಿಟ್ಟು ಸಮರಲ್ ಬಿಟ್ಟು ನಾರ್ಮಲ್ ವಿಂಟರು ರೈನಿ ಸೀಸನ್ಲ ಹೋದ್ರೆ ಚೆಂದಾ
ಹ್ಮ್
ಹೌದು ನೋಡ್ ವ ನೆಕ್ಸ್ಟ್ ಅ ಇನ್ ಯಾವ್ ಟ್ರಕ್ ಮಾಡ್ತೀನೋ ಗೊತ್ತಿಲ್ಲ ಆಲ್ಮೋಸ್ಟ್ ಮೂರ್ ಟ್ರಕ್ ಮಾಡಿದೀನಿ ನಾನು ಅ ಕೊಡಚಾದ್ರಿ ಕುಮಾರ ಪರ್ವತ ಹ ಕುಮಾರ ಪರ್ವತ ಅದೊಂಂತರಾ ಎಕ್ಸ್ಪೀರಿಯೆನ್ಸ್ ಚೆನ್ನ ನೀವ ಹೋಗಿಲ್ವಾ
ಹೋಗಿದ್ದೆ ಬಟ್ ಫುಲ್ ಹತ್ತಿಲ್ಲಾ
ಓ ಇವಾಗೆಲ್ಲಾ ರೂಲ್ಸ್ ಚೇಂಜ್ ಆಗಿದೆ ಒಂದೇ ದಿನ ಹತ್ತ ಇಳೀಬೇಕು ಮೊದಲೆಲ್ಲ ಅಟ್ಲೀಸ್ಟ್ ಟು ಡೇಸ್ ಪರ್ಮಿಷನ್ ಇತ್ತು ಇವಾಗ ಒಂದೇ ದಿನ ಹತ್ತಿ ಒಂದೇ ದಿನ ಹೇಳಿಬೇಕು ಟೆಂಟ್ ಎಲ್ಲ ಹಾಕಂಗಿಲ್ಲ ಅಂತ ಹೇಳ್ತಾ ಇದ್ರು ನಂಗು ಅದ್ರ ಬಗ್ಗೆ ಐಡಿಯಾ ಇಲ್ಲಾ ನೋಡಿ ಕೇಳ್ಕೊಂಡು ಹೋಗಿ ಇನೋಂದ ಸಲಾ
ರ್ ಅಂದ್ರೆ ಮಿನ್ಸ ಸೋಮವಾರ ಪರ್ಸ್ ಸೈಡ್ ಹತ್ಬೇಕು ಅ ಕಲಿ ಬ ಈ ಸಲ
ಹಾ ಹೌದು ಫಸ್ಟ್ ಎಲ್ಲಾ ನಾವು ಕುಕ್ಕೆ ಸುಬ್ರಮಣ್ಯಿಂದ ಸ್ಟಾರ್ಟ್ ಮಾಡ್ತಿದ್ವಿ ಇವಾಗ ಸೋಮಾರಪೇಟೆಯಿಂದ ಹತ್ತಿ ಈ ಕಡೆ ಇಳಿಬಹುದು ಆಸೈಡ್ ಅಷ್ಟೊಂದು ಕಷ್ಟ ಇಲ್ಲ ಅಂತಿದ್ರು
ಹೌದಾ
ಹೌದು ಈ ಸೈಡ್ ಸ್ವಲ್ಪ ಡಿಫಿಕಲ್ಟ್ ಇದೆ ಆರ್ ಕಿಲೋಮೀಟರ್ ಸಿಗುತ್ತೆ ಹತ್ಬೇಕು ಅದಾದ್ಮೇಲೆ ಬಟ್ರ ಮನೆ ಸಿಗುತ್ತೆ ಆರು ಕಿಲೋಮೀಟರ್ ಹತ್ತದ ತುಂಬಾ ಕಷ್ಟಾ ಅನ್ಸುತ್ತೆ ಬಿಕಾಸ್ ಫ್ಲಾಟ್ ಆಗಿಲ್ಲ ಹೈಟ್ ಇದೆ ಸೊ ಅದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಮೌಂಟೈನ್ ಎಲ್ಲ ಆ ಹತ್ತತಿರ್ತವಲ್ಲ ವಲ್ಲಾ ಬೆಟ್ಟ ಎಲ್ಲಾ ಹತರ್ತಿವಲ್ಲ ಆ ತರ ಫೀಲ್ ಕೊಡತದು
ಬಟ್ ಒಂದ ಬೇಜಾರ ಅಂದ್ರೆ ನಾ ಫುಲ್ ಹತ್ತಿಲ್ಲ ಅನ್ನೋದೇ ಬೇಜಾರು ಇನ್ನೊಂದು ಕಿಲೋಮೀಟರ್ ಅಷ್ಟೇ ಇದ್ದಿದ್ದು ಎತ್ತ ಹಿಡಿಬೇಕಿತ್ತು ನಾ ಮತ್ ಇಳಿಲ್ಲಿಲ್ಲಾ
ಹ ಅಂಗೆ
ಹ್ಮ್
ಮತ್ತೆ ಮದವೆ ಎಲ್ಲಾ ಯಾವಾಗ ಹುಡುಗನ್ ನೋಡ್ತಿದಾರ ನಿಮ್ಗೆ.
ನ ಚಿಕ್ಕಮ್ಮ ಒಬ್ಬರು ಇದ್ದಾರೆ ಅವರನ್ನೆಲ್ಲ ಆದಮೇಲೆ ನಂದು
ಹೌದಾ.
ಹ್ಮ್.
ನೈಸ್ ನೈಸ್.
ಹ್ಮ್.
ನಮ್ದು ಸದ್ಯಕ್ಕೆ ಏನ್ ಪ್ಲಾನ್ ಇಲ್ಲ ನೋಡುವ.
ಹ್ಮ್ ಏನಾಗುತ್ತೋ ಹಂಗೆ.
ಹ್ಮ್ ಸೊ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಎಲ್ಲದಕ್ಕೂ ಆತರಾ
ಮಾಡ
ಹೌದು ಆಹ ಯಾವದಾದ್ರು ಮೂವೀಸು ನೋಡಿದ್ದೀರಾ ರೀಸೆಂಟ್ ಆಗಿ ಮೂವಿ
ನೋಡಿದೆ ನನ್ ನಿಮ್ಮ ನನ್ ನೆನಪಿಲ್ಲ ಅಷ್ಟು
ನಾನು ಒಂದ್ ಯೂತ್ ಅಂತ ಒಂದ್ ಮೂವಿ ಇದೆ ಅದು ಡಬ್ಬುಡ್ ಮೂವಿ ನೋಡ್ದ ಅದೊಂಂತರ ಚೆನ್ನಾಗಿತ್ತು ಈ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮಕ್ಕಳ ಸ್ಟೋರಿ
ಯುವತ ಹಾ
ಹಾ
ನನ್ ಕರ್ಜಿನಾ ಹೇಳ್ತಿದ್ರಿ ನೋಡ್ಬೇಕು ನೋಡಿಲ್ಲ
ಚೆನ್ನಾಗಿದೆ ಅದೊಂ ತರ ಚೆನ್ನಾಗಿದೆ ಬೇರೆ ಲ್ಯಾಂಗ್ವೇಜ್ ಬಟ್ ಕನ್ನಡ ಡಬ್ಬಿಂಗ್ ಅಲ್ಲಿ ನೋಡ್ಬೋುದು ಚೆನ್ನಾಗಿರುತ್ತೆ ಆ ಮೂವಿನು
ಹೂ
ಹೂ
ಕಪ್ಪಿ
ಸೋರಿ ಕೇೇಳಲಿಲ್ಲ ನಂಗೆ
ಕಪಲ್ ಕ ಹ ಸಣ್ಣಿ ನೋಡಿದ್ರ
ಹಾ ನೋಡಿದ್ದೀನಿ
ಚೆನ್ನಾಗಿದೆ ಒಂತಾರೆ
ಹ ಒಂಥರಾ ಡಿಫ್ರೆಂಟ್ ಆಗಿದೆ ಯಾವುದೇ ತರ ಈ ಜಗ್ಲಾ ಫೈಟ್ ಏನ ಇರಲ್ಲ ಒಂದ ನಾರ್ಮಲ್ ಆಹ ಲೈಫ್ ಹೆಂಗ್ ನಡೀತಿರುತ್ತೋ ಹಂಗೆ ಒಂದ್ ಸಿನಿಮಾ ಮಾಡಿದ್ದಾರೆ ಅನ್ಸುತ್ತದು ನೋಡಿದ್ರೆ
ಹ
ಟೋಲ್ ಹಾಸ್ಪಿಟಲೈಸ್ ಆದಾಗ ಅವ್ನ್ ಇನ್ನ ಸ್ವಲ್ಪ ಎಮೋಷನ್ ಜಾಸ್ತಿ ತೋರ್ಬೋದ ಅಂತ ನಂಗ ಫೀಲ್ ಆಯ್ತು
ಹೂ ನಾ ಹೂ
ಹಾ ಇನ್ನ ಸ್ವಲ್ಪ ಜಾಸ್ತಿ ತೋಸಿದ್ರೆ ಇನ್ನ ಚೆನ್ನಾಗಿರುತ್ತಿತ್ತು ಅನ್ಸುತ್ತೆ
ಹೂ
ಹೌದು ಮತ್ತೆ ನಿಮ್ದು ಹಲೋ ಸಾರಿ ಕೇಳಿಸ್ಲೀಲಾ
ಹೇಳು ಹೇಳು
ಹಾ ಹೇಳಿ ನೀವೇ
ಇಲ್ಲ ಏನಿಲ್ಲ ಏ ಲವ್ ಮ್ಯಾಕ್ಟೈಲ್ ತ್ರಿ ನೋಡುದ್ರಾ
ಹಾ ನೋಡ್ದ ಅದಂತೂ ಕಾಮಿಡಿ ಅಂದ್ರೆ ಕಾಮಿಡಿ ನಾನು ಅವತ್ ಆಫೀಸಗೆ ವರ್ಕ್ ಫ್ರಮ್ ಹೋಮ್ ತಗೊಂಡಿರೋದು ಕೆಲ್ಸ ಮಾಡ್ದಲೆ ಹೋಗ್ಬಿಟ್ಟು ಮೂವಿ ನೋಡ್ಕೊಂಡು ನಾನು ನನ್ ತಂಗಿ ಹೋಗಿದ್ವಿ ನನ್ ಚಿಕ್ಕಪ್ಪನ ಮಗಳು ಒಬ್ಳಿದಾಳೆ ಅವಳಂತೂ ಫುಲ್ ಅಳ್ತಾ ಇದ್ರಳೆ ಮೂವಿ ನೋಡಿ ನಂಗಂತೂ ಗಾಬರಿ ಥಿಯೇಟ್ರಲ್ಲಿ ಕೂಡ ಹಾಕ್ ಇಷ್ಟ ಅಲ್ ಫುಲ್ ಅವಳ ಇನ್ಲ್ವ ಆಗ್ಬಿಟ್ಟಿರ್ತಳ ಆ ಮೇ ಬಿ ಅವ್ರ ಡ್ಯಾಡಿ ಎಲ್ಲಾ ನೆನಪಾಗಿರ್ತಾರೆ ಅದಿಕ್ಕೆ ಅನ್ಸುತ್ತೆ ಅಳ್ತಾ ಇದ್ವ ಮೂವಿ ನೋಡಿ ಅವಳು
ಹ
ನೀವ್ ನೋಡಿದ್ರ ಲವ್ ಮಾಕ್ಟೇಲ್ ತ್ರಿ ಮೂವಿನ
ಇಲ್ಲ ಇಲ್ಲ ನೋಡಿಲ್ಲಷ್ಟಿ ಕೇಳ್ತಿದೀನಿ ನಿಮ್ಮನ್ನು
ನೋಡಿ ನೋಡಿ ತುಂಬಾ ಚೆನ್ನಾಗಿದೆ ನೋಡ್ಬೋದು ಅಂತ ಏನಿಲ್ಲ ಚೆನ್ನಾಗಿದೆ ಡಿಫ್ರೆಂಟ್ ಸ್ಟೋರಿ.
ಒಂದ್ ಚೆನ್ನಾಗಿತ್ತು.
ನನಗೆ ಟೂ ಇಷ್ಟ ಆಗುತ್ತೆ.
ಟೂ.
ಒನ್ ಕೂಡ ಚೆನ್ನಾಗಿದೆ ತ್ರೀನು ಚೆನ್ನಾಗಿದೆ ಒಂದ್ಸಲ ನೋಡ್ಬಹುದು ನಾನು ಆಲ್ಮೋಸ್ಟ್ ಒನ್ ಟು. ತ್ರೀ ಎಲ್ಲಾ ಸಿನಿಮಾದ ಥಿಯೇಟ್ರಲ್ಲೇ ನೋಡಿರೋದಲ್ವಾ. ಸೊ ಇದನ್ನು ನೋಡೋಣ ಇದನ್ ಮಿಸ್ ಮಾಡಕ್ ನಂಗ ಇಷ್ಟ ಇರ್ಲಿಲ್ಲ. ಅದು ಅಪ್ಪ ಮಗಳು ಮೂವಿ ಅಲ್ವಾ ಸೊ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿ ಅನ್ಬಿಟ್ಟು. ಸ್ಟಾರ್ಟ್ ಮಾಡಿದ್ದೆ ಹ್ಮ್.
ಹ್ಮ್ ನೋಗ್ಬೇಕಂದಲ್ಲ ನ ನೋಡ್ತನಿ ಹೋಗ್ತೀನಿ.
ಹ್ಮ್ ನನ್ ಪ್ರಕಾರ ಇವಾಗ ಥಿಯೇಟ್ರಲ್ ಇದ್ಯೋ ಇಲ್ಲವೋ ಗೊತ್ತಿಲ್ಲ ಬಟ್. ನೀವು ನೋಡಿ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಯಾಕ ಮಿಸ್ ಮಾಡ್ಕೋತೀರಾ. ಕನ್ನಡದಲ್ಲಿ ಎಷ್ಟೊಂದ್ ಚಂದ ಚಂದ ಫಿಲಮ ಇದಾವೆ ಅವ್ನ ನೋಡಿ. ಹೌದು.
ನೋಡ್ತೀನಿ ಹೋಗ್ತೀನಿ ನಂಗ ಅದೇ ಯಾವ್ದ ಈ ಜಾರಹಳ್ಳಿ ಕ್ರಾಸ್ ಅಲ್ಲಿ ಇರ್ಬೋದು ಮೇಬಿ ನೋಡ್ತೀನಿ.
ಹ್ಮ್ ನೋಡಿ ಟ್ರೈ ಮಾಡಿ ಆದಷ್ಟು ಎಂಜಾಯ್ ಮಾಡಿ.
ಹ್ಮ್.
ಚೆನ್ನಾಗಿದೆ ಮೋವಿನ.
ನೋಡಕೊ ನೋಡ್ತೀನ ಹಂಗರೆ ಮಿಕ್ಸ್ ಮಾಡ್ಕೊಡಲ್ಲ ಮೂವಿನ.
ಹ್ಮ್ ಸರಿ ಆಯ್ತು ಮತ್ತೆ ಯಾವಾಗ್ಲಾದ್ರೂ ಸಿಗೋವ ಆಯ್ತಾ ಬಾಯ್.
ಹಾ ಸರಿ ಬಾಯ್.